ಹ
ಅಲೋ ನಂದಿನಿ ಅವ್ರೆ
ಹ್ಮ್ ಹೇಳಿ ಕೇಳಸ್ತಾ ಇದ್ದ ಕೇಳಿಸತಿದಯಾ
ತ ಇದೆ ನಿಂಗೆ
ಹಾ ಚೆನ್ನಾಗಿ್ ಕೇಳಿಸತೈತಿ ಈಗ ಅವಾಗ್ಲೇ ಕೇಳಿಸ್ದಾನೆ ಇರ್ಲಿಲ್ಲ
ಅಯ್ಯೋ ನೆಟ್ವರ್ಕ್ ಇಲ್ ಸರಿಯಾಗಿ ಸಿಗಲ್ಲ ಸ್ವಲ್ಪ ಗುಳಿ ಇರೋ ಜಾಗ ನಾವು
ಹ ಅದೇ ಇವಾಗ ಇವಾಗ ಇವಾಗ ಕರೆಕ್ಟ್ ಆಗೈತೆ ಅವಾಗ್ಲೇ ಓ ಅವಾಗ್ಲ ನೀವ ಹೇಳದು ನನ್ ನನ್ ಮಾತು ನಿಮ್ಗೆ ಒಂದ್ ಸೆಕೆಂಡ್ ಆದ್ಮೇಲ್ ಕೇಳಸ್ ಸೈತೆ
ಅದೇ ಅದೇ ಇವಾಗ ಈ ಕರೆಕ್ಟ್ ಆಊ ಕೇಳಿಸತಾ ಇದ್ಯಾಾ
ಆಗ್ತ ಇದೆ ಎಲ್ಲ ಗಾಳಿ ಅನ್ಸುತ್ತಲ್ಯ
ಹಾ ಗಾಳಿ ಜಾಸ್ತಿ ಈ ಕಡೆ ಇದು ಎಷ್ಟೊದಿದ್ದೀರಿ ದಾ
ಡಿಗ್ರಿ ಆಗಿದೆ
ಗ್ರ ಿದ್ಯಾಾ ಡಿಗ್ರಿ ಆಗ ಏನು ಮಾಡ್ತಾ ಇಲ್ವ ಮನಲಐ
ಮನೇಲ್ಲೇ ಇದ್ದೀನಿ ನನ್ಗೆ ಹೊರಗಡೆ ಕೆಲ್ಸಕ್ ಹೋಗ್ಬೇಕು ಅಂತ ತುಂಬಾ ಇಷ್ಟ ಮ ಆದ್ರೆ ನಮ್ಮಂಡ ಕಳಸ್ತಿರ್ಲಿಲ್ಲ ಕಳಿಸತಿಲ್ಲ ಅಲ್ಲಿ ಇಲ್ಲಿ ನಮ್ಮನೆಯವ್ರ ಏನಿಲ್ಲ ಅ ನಿನ್ ಇಷ್ಟ ಅಂತಾರೆ ಬಟ್ ಈಗ ಈ ಮಕ್ಳ ಕಟ್ ಕಂಡಿ ಎಲ್ಲ ಹೋಗ್ಲಿ
ಇವಾಗ ಆಗಲ್ಲ ಬಿಡಿ ಇನ್ನೆಲ್ಲ ಮುಗಿತು ಅಷ್ಟೇ ಅವ್ರನ್ನ ಬುದ್ಧಿ ಬಂದು ಇದು ಹಾಗ ತನಕ ನಾವ ಎಲ್ಲ ಹೋಗ
ಹ್ಮ್ಮ್. ಎಲ್ಲೂ ಹೋಗಕಾಗಲ್ಲ ಅವ್ರರು ಸ್ಕೂಲ್ ಹೋಗೋ ಟೈಮ್ಗೆ ನಮ್ಗ ಏನೇನ ಅದೇ ನೋಡ್ಬೇಕು ನಮ್ಮ ಮನೆಯವ್ರ ಏನು ಇಲ್ಲ ಅದ್ರ ಬಗ್ಗೆ ಏನು ಮಾಡಲ್ಲಾ ನಿನ್ಗೆ ಏನ್ ಇಂಟ್ರೆಸ್ಟ್ ಇದು ಅದು ಮಾಡ್ಸದೆ ನೀನ್ ಎಲ್ಲೂ ಹೋಗದ್ದೆ ಮನೇಲಿ ಇರು ಸಾಕು ಮಕ್ಳ ನೋಡ್ಕೊಂಡು ಅಂತಾರ
ತೀರ ನೀವು
ನಾವವುಕೊಂಡವಲ್ಲ
ಕೊಳೆಗಾಲದೆಲ್ಲೇ ಇದ್ದೀರಾ
ರು ಇಲ್ಲಿಂದ ಐದ ಕಿಲೋಮೀಟ್ರರ್ ನಮ್ಮ್ ಅಮ್ಮನ ಮನೆ
ಅಮ್ಮವರುರು ಯಾವ್ದು ಹ ಮುಳ್ಳೂರು ರ ನಿವ ಮುಳ್ಳೂರ್ ಹಾ ಕೇಳಿದ್ದೀನಿ ಮುಳ್ಳೂರಿಂದ ಇ ಇದರ ಆನೂರ್ದು ಕೊಲೆಗಳ
ಕೊಳೆಗಾಲ ಹ್ಮ್ ಕೊಳೆಗಾಲಕ್ಕ ಆಗಿರೋದು ಹಾ
ರ ಹಸ್ಬಂಡ್ ಎನ ಕೆಸ
ಅವರು ಇಂಜಿನಿಯರ್
ಇಂಜಿನಿಯರ್ ಇನ್ನೇನ್ ಬಿಡಿ ಮಾಡ್ಕೊಳ್ತಾರಕ್ಕನ ಮೈದ್ನ
ಮೈದ ಪೋಲಾಗ ಹೋಗ್ತಾರೆ
ಅಪರ
ಹ ಇಲ್ಲಬಲಾ ಮೆಡಿಕಲ್
ಮೆಡಿ
ಮೆಡಿಕಲ್ ಅಲ್ಲಿ ಹ್ಮ್ ಫಾರ್ಮಸಿಲಿ ಹ್ಮ್ ಫಾರ್ಮಸಿಲ್ರೆ ಹೌದು ಮತ್ತೆ ಮಾವ ಮರ್ಗೆಲ್ ಹ್ಮ್ಮ್. ಮತ್ತೆ ಹ ಹೌಸ್ ವೈಫು
ಹೌಸ್ ವೈಫು ನ್ ಒಂದು ಐದ್ಾರು ವರ್ಷ ಕಷ್ಟ ಆಮೇಲೆ ಅವ್ರು ಸ್ಕೂಲ್ ಗಿಲ್ ಹೋಗ ತರ ಆದ್ರರು ಕೂಡ ಯಾವಾದ್ರು ಕೆಲ್ಸ ಮಾಡ್ಬೋದು
ಆರ ಆಗ್ಬಡ್ರ ನಮ್ ಹತ್ರ ಏನ ರಿಸ್ಕ್ ಅೆ ಇರಲ್ಲ ಅವಾಗೇ ಈಗ್ಲೇ ಒಂದ್ ಸ್ವಲ್ಪ ಕಷ್ಟ ಅನ್ಸದ ನಮ್ಗೆ
ಹ ಹ ಇವಾಗ ಬಿಡಿ ಚಿಕ್ಕಮಗ್ಳ ತುಂಬಾ ಕಷ್ಟ ಇದ್ದ ಅವ್ರು ಒಂದ್ಷ್ಟದ್ದ ಆಗಿ ಬುದ್ಧಿ ಬರತ್ ಅನ್ಕೊಂಡವವೆ
ಹ್ಮ್ ಹೌದು ಅದ್ರಲ್ಲ ಒಬ್ಬರಾದ್ರೆ ಏನ ಬಿಡು ಅನ್ಬೋದು ಾಯ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಹ್ಮ್ ಸೀಸನ್ ನಾರ್ಮಲ್ ಆಗಲ್ಲ ಅಂತ ಹೇಳಿದ್ರು
ಆಲ್ ಅಂದ್ರು ಹ್ಮ್ ಎ ಕಲೇಶನು
ಕದ ಇಲ್ಲ ಮಾಡಸ್ಬೇಕದನ್ನು ನೆಕ್ಸ್ಟ್
ಈರ ಸ್ವಲ್ಪದೇನ ನೋಡಿ ಅಲ್ವಾ ಅ್ಣ ತಮ್ಮ
ನನ್ಗ ನನ್ಗೆ ಹ ಇದ್ದಾರೆ ಒಬ್ಬ ಬ್ರಂದಿರೋ ಒಬ್ಳ ಅಕ್ಕ ಇದ್ದಾಳ ನಾನೇ ಕೊನೋಳು
ನೀವೇ ಕೊನೆ ಇವಾಗ ನಿಮ್ಗೆಲ್ಲ ಅಾಷ್ಟು ಮದುವೆ ಆಗಿರೋದು
ಬಂದಗೆ
ಹ ಹಾ ಸರಿ ಸರಿ
ವನ್ಗ ಆಯತು ಅವನು ಎಂಟಿ ಮನೆ ಸೇರ್ಕೊಂಡ
ಹಾ
ಆ ಇನ್ ಚಿಕ್ಕಣ ನಂಗ್ ಮದ್ವೆ ಮಾಡಿತ್ತು
ಹ್ಮ ಎಲ್ಲಿ ಹುಡುಗಿರ ಸಿಗಲ್ಲ ಎಲ್ಲ
ಅ ಇವಾಗ ತಲೆ ಕೆಟ್ಟಾಗಯ್ತು ಇವಾಗ ನಂದು ನಂದೊಂದ್ ಹಿ್ಸೆ ಇತತ್ತು ಇವಾಗ ನಂದು ಸರಿವಯ್ತು ಇವಾಗ ನಮ್ಮ್ ಅಣ್ಣನ್ ನೋಡ್ಬೇಕು
ನಿ್ದ ಅನ್ನಕ್ಕಿಂತ ಹುಡುಗಿಯರಿಗೆ ಹುಡುಗಿಯರಿಗೆ ಯಾರಾದ್ರರು ಆರ್ಸ್ಕೊಂಡ ಹೋಗ್ಬಿಡ್ತಾರ ಆದ್ರೆ ಹುಡುಗರ್ಗೆ ಹುಡ್ಕಿ ಹುಡ್ಕಿ ಸಾಕ ಆಗ್ಬಿಡ್ ಹ್ಮ್ಮ್. ಅಣ್ಣ ಒಬ್ಬ ಇದ್ದಾನೆ ಪಾಪಾ ಹ ಇನ್ನೇನ್ ಮೂವತ್ತ ಆಯ್ತು ಹುಡುಕ್ತಾ ಇದೀವಿ ಸಿಗ್ತಾ ಮನೆಯಲ್ಲಿ ಏನ್ ಮಾಡೋದು
ಅಯ್ಯೋ.... ಕಥೆ ಎಲ್ಲೂ ಇವಾಗೆಲ್ಲ... ಸಿಗಲ್ಲ... ಇವಾಗ ಎಲ್ಲಾ ಓದ್ ಬ್ದಿರ್ತಾರಲ್ವಾ
ಎಲ್ಲಾ ಕಡೆನುೂ ಡಿಮ್ಯಾಂಡ ನಂದಿನಿ ಅವ್ರ.... ನಾವು ಎಲ್ಲಲ್ಲೋ ಹುಡು ಹುಡುಕ್ತಾ ಇದೀವಿ ನಿಮ್ಮ ಅಣ್ಣನ್ಗೆ
ಹ್ಮ್ ನೀವ್ ಸ್ವಂತ ಅಣಂಗ
ಸಂತ ಅಣ್ಣ ನನ್ಗೆ ನಾನು ಅಣ್ಣ ಇಬ್ರೆ
ಇಬ್ರೇನಾ.... ನೀವು ಅದೇ ಊರು
ಇದೆ. ಇಲ್ಲ ನಾವು ಕೌಲಿ ಪಕ್ಕಾ ಕೆಂಪೇ ನಟಿ ಅಂತ ಬೆಟ್ಟಕ್ ಹೋಗೋದಾರಿಲಿ ಹ್ಮ್... ಇಲ್ಲಿ ನಾವ ನಾನ್ ಮೊದ್ಲೆ ಆಗಿರೋ ಕೆಂಚಾಯದಡಿಗೆ
ಅತ್ರ... ನು
ಅತ್ರನೆೇ. ಏ ಬೆಟ್ಟಕ್ ಹೋಗದ ದಾರಲಿ ಎಲೆಮಳ ಪಕ್ಕ
ಹಾ.... ಸರಿ ಸರಿ ಕೆಂಪ ನೆಟ್ಟಿನ ನಿಮ್ದ ಹೌದಾ... ಕೇಳ್ತಿದ್ಯಾ..... ವಾಯ್ಸ್ ಕೇಳ್ತಿಲ್ಲಾ.... ಪುನ ಬೇರೆ ಕಡೆ ಬಂದ್ರಿ ಅನ್ಸುತ್ತ
ಇಲ್ಲ ಇಲ್ಲ ಒಂದೇ ಜಾಗದದಲ್ಲಿ ಇದೀನಿ ಕೆಪ್ಯುನಿಟಿ ಗೊತ್ತುತ್ತು ಅಂದ್ರಲ್ಲ ಹೆಂಗ್ ಗೊತ್ತು ಗೊತ್ತು ಅಂದೆ ಅಷ್ಟೆ
ಅಂದ್ರೆ ನಮ್ಮ್ ಅಣ್ಣನ್ ಫ್ರೆಂಡ್ ಇದ್ದಾರೆ ಅಂದ್ರೆ ನಮ ರಿಲೇಟಿವೆ ನಮ್ಮ ಮತ್ತೆ ಮೊಮ್ಮಗಳುಲ್ ಕೊಟ್ಟಿದ್ದಾರೆ ಕೆಂಪೈ ನಟ್ಟಿಗೆ ಅಂದ್ರೆ ಅಲ್ಲಿ ಇಲ್ಲಾುಡಿ ಅವರು ಬೆಂಗಳೂರಲ್ಲಿ ಎಲ್ಲ ಅವ್ರೆ...
ಹೆಸರು ನೇಮ್ ಹೇಳ್ಬೋದು ಆಚಾರ್ಯರ
ಹ್ಮ್ ಆವಚಾರ
ಒಂದ್ ನಾಲ್ಕ ಸೀಟ್ ಇಟ್ಟಾರೆ
ಹೌದಾ ಅಂದ್ರೆ ಅವ್ರ ಅಪ್ಪ ಅಮ್ಮ ಅವ್ರ ಅವ್ರ ನೋಡಿ ಲ ತಾಯಿ ಎಲ್ಲ ನನ್ನ ಹೆಸರುಗಿಸರುಎಲ್ಲ ಗೊತ್ತಿಲ ಅವ್ರೆಲ್ಲಾ ಈಗ ಸಿಟಿಗಿ ಸೇರ್ಕೊಬಿಟ್ಟ ಅವ್ರ ಹೌದಾ
ಭೂಮಿ ಅಂತ ಕೆಂಪೆನಟ್ಟಿಯಿಂದ ಕೊಳೆಗಾಲಕ್ಕ ಆಗಿದ್ದಾಳೆ
ಹಾ ಅದು ಗೊತ್ತಿಲ್ಲ ಹ್ಮ್
ನೀನಂದಿನಿ ಅವರೇ
ಏನು ಇಲ್ಲ ಅನಿತವ್ರೆ
ಏನ್ ಹೇಳದು ಬನ್ನಿ ತೋಟ ಗಿಟ ಮನೆ ತೋಟ ಇದ್ಯಾ
ಇಲ್ಲಿ ನಮ್ ಕೊಳಗದವರ್ಗ ಏನು ಇಲ್ಲ ಮನೆ ಒಂದಿದೆ ಅಷ್ಟೇ ಅಲ್ಲಿ ನಮ್ ತಾಯಿ ಮನೇಲಿ ಇದೆ ಗದ್ದೆ ಇದೆ
ಗದ್ದೆ ಇದೆ ಗದ್ದೆ ಇದೆ ಸರಿ ಸರ್ ನಮಗೂ ಆ ಕಡೆ ನೋಯ್ದು ಕಡೆಗೆ ನಮ್ಮಮ್ಮ ಅವ್ರಿಗೆ ಮೂರ ಎಕರೆ ಇದೆ ತೋಟ ನಮ್ಗೆ ಇಲ್ಲಿ ನಾಲ್ಕವರೆ ಇದೆ ಅಂದ್ರೆ ಇಬ್ರಗಲ್ವಾ ಅಣ್ಣ ತಮ್ಮಂದರು ಇಬರು ಇದ್ದಾರಲ್ಲ
ಹೌ ಇಬ್ರಿ ನೀವ ದೊಡ್ಡವ್ರ
ಹ ನಾನೇ ದೊಡ್ಡವಳು ಮೈದನಗೂ ಮದ್ ಮದುವೆ ಆಗಿ ಒಂದ್ ಪಾಪ ಇದೆ ಹೆಣ್ಣ ಪಾಪು
ಓ ಇದೆಯ ಹ ಅವ್ರು ಬೇರೆ ನೀವು ಬೇರೆ ನೀಗ
ಇಲ್ಲ ಇಲ್ಲ ಬೇರೆ ಯಾರು ಇಲ್ಲ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಇರೋದುನ್ನು ಯಾರು ಬೇರೆ ಸಪ್ರೇಟ್ ಸಪ್ರೇಟ್ ಆಗಿ ಇಲ್ಲಾ ಆದ್ರೆ ಅವರು ಬ್ಯಾಂಗ್ಳೂರಲ್ಲ ಇದಾರೆ ನಾವ ಇಲ್ಲ ಅನೂರಲ್ಲ ಇದೀವಿ ಅತ್ತೆ ಮಾವ ಹಸುಗಳು ಕುರಿಗಳು ಮೇಕೆಗಳು
ಹ್ಮ ನಿಮ್ದ ಒಂತರ ಚೆನ್ನ ಐತೆ ನೀವು ಅಷ್ಟೇ ಲ್ ಆಗ್ತಾ ನೋಡೀಮ ಹಂದೆ ಎಲ್ಲ ತೋಟ ಇದೆಲ್ಲ
ಹಾ ಹಾ ಇಲ್ಲ ಇಲ್ಲ ನಾವಿರೋದು ಬೇರೆಯವ್ರ ತೋಟದಲ್ಲಿ
ಬೇರೆರ್
ಹಾ ನಮ್ದು ಹಿಂಗಗೆ ಇದೆ ಊರಲ್ಲಿ ಎಲ್ಲಾ ಜೊತಲಿ ಈಗಿನ ನ ಮಕ್ಳು ಓದಿಸ್ಬೇಕಲ್ಲ ಅದಕ್ಕೆ ನಾವು ಬಂತ ತೋಟ ಸೇರ್ಕೊಂಡ್ವಿ ಅತ್ತೆ ಮಾವ ಜಮೀನ್ ಮಣ ನೋಡ್ಕೊಂಡು ಕುರಿಗಳು ತಾತ ಕುರಿ ಮೇ ಎಲ್ಲ ಮೇಯಸ್ಕೊಂಡಿದ್ದಾರೆ
ಹಾ ಹಾ ಹ
ಊಟ ನೋಡ್ಕೊಂಡು ಸಮ್ಟೈಮ್ಸ್ ಕೆಲ್ಸಕ್ ಹೋಗ್ತಾರೆ ಬೇರವರ್ಗುವೇ ಮೈದನಾ ಬ್ಯಾಂ ಮಂಗಳೂರಲ್ಲಿ ಇದಿದ್ದಾನೆ
ಹಾ
ಅವರು ಫ್ಯಾಮಿಲಿ ಅಲ್ಲಿ ಇರ್ತಾರೆ ಹಬ್ಬಗಬ್ಬ ಯಾವ್ದಾದ್ರು ಸರ್ಗ ಯಾವ್ದಾದ್ರು ಆದ್ರೂ ಎಲ್ಲಾ ಫಂಕ್ಷನ್ ಎಲ್ಲ ಜೊತೆ ತಲ ಇರ್ತೀವಿ
ಹ್ಮ್ ಅಂಗಗೆ ಅರ್ಸರಿ ಹಊಟಲ್ ಚೆನ್ನಾಗಿದ್ರೆ ಸರಿ ಮಾತ್ ಕತ್ತೆ
ಹಾ ಎಲ್ಲಾ ಚೆನ್ನಾಗಿದ್ದೀವಿ ಅದ್ರಲ್ಲೂ ನಾವಾಗಲ್ಲ ಚೆನ್ನಾಗಿದವಿ ಎಲ್ಲ ಚನ್ನಾಗಿ
ಹೌದೌದು ನಿಜ ಎಲ್ಲಾ ನಮ್ ಕೈಲ ಇ
ಕೈಯಲ್ಲರದು ಹೋದೋರು ನಾವ ನಾವ ಇರೋರೋ ರೀತಿರ ಅವ್ರು ಅವ್ರೇನ ಣ ತಂಬದ್ರರು ಯಾವ್ ತರ ಗುದ್ದಾದ್ರು ಕಿತ್ತಾದ್ರು ಚೆನ್ನಾಗಿರ್ತಾರೆ
ಹೌದು ನಿಜ
ಲ್ ಮೇಲೆ ಡಿಪೆಂಡ್
ಆಮೇಲೆ ಹೆಸರು ಬರೋದು ನಮ್ದೇ
ಹಾ ಹೆಂಗೆ ಆದ್ರೂ ಬರದ್ ನಮ್ದೇ ಅದಕ್ಕೆ ಹಂಗ ಆಯ್ತು ಅಂತ ಅದ ದೆ ನಮ್ದ್ ಆ ತರ ಎಲ್ಲಾ ಏನು ಇಲ್ಲ ಹ್ಮ ನನ್ಗೆ ನ ಮೈದ್ರ ಮೇಲೆ ಅ ಎಲ್ಲಾರ ಮೇಲು ತುಂಬ ಪ್ರೀತಿ ಯಾವ್ರಿಗೂ ಅಷ್ಟೆ ಅಂದ್ರೆ ಐದಾ ಅವ್ರಗೂ ಚಿಕ್ಕಪ್ಪ ದೊಡ್ಡಪ್ಪ ಇದ್ದಾರಲ್ಲಾ ಅವರು ಎಲ್ಲಾ ಮೈ ತಾಯ ಒಂದು ಆರು ಸೀಟ್ ಮೈದಾನರು ಇದಾರೆ
ಹಾ ಹಾ ಹಾ ಹಾ
ರೀತಿಯಿಂದ ಚೆನ್ನಾಗಿ್ ಮಾತಾಡಸ್ತಾರೆ
ಹ್ಮ್ ಹಂಗಗೆ ಇರ್ಬೇಕು ಸುಮ್ನೆರಿ ಕಚ್ಚಾಡ್ಕೊಂಡ ಬುದ್ದಾಡ್ಕೊಂಡಿದ್ರೆ ಏನ್ ಚಂದ ಅಲ್ವಾ ಹ್ಮ್
ಸಫ ಸಪ್ರೇಟ್ ಆಗಿದ್ರೆ ಎಲ್ಲ ಸರಿ ಹೋಗುತ್ತೆ ಇವಾಗ ಮಕ್ಳು ಓದಿಸ್ಬೇಕಲ್ಲಾ
ಹ್ಮ್ ಹೌದು
ವಿ ಅಲ್ಲಿನ ಎಲ್ಲ ಆಗಲ್ಲಲ್ಲ ಹತ್ರ ಇಲ್ಲ ತುಂಬಾ ದೂರ ಫೀಸ್ು ಜಾಸ್ತಿ
ಹಾ ಹಾ ಹ
ಚೆಾಗಿರೋ ತೋಟ ಸಿಕ್ತು ಅಂದ್ಬಿಟ್ಟ ಬಂದ ಸೇರ್ಕೊಂಡು ನ ಯಜಮಾನ್ರಿಗೆ ಹದ್ೆಂು ಕೊಡ್ತಾರೆ
ಹಾ ಅವ್ರೇನ್ ಕೆಲ್ಸ
ಏನು ಕೆಲ್ಸ ಇಲ್ಲ ಅದೇ ಅಡಿಕೆ ಹಾಕೊಟ್ಟು ಡ್ರಿಪ್ ಹಾಕ ಕೊಟ್ಟಿದ್ದಾರೆ
ಹಾ
ಹ ನೀರ್ ತಿರ್ಸ್ಕೊಂಡಾರಾಮ ಅಷ್ಟ ನ ಮನೇನುೂ ಅವ್ರ್ದೇ ಎಲ್ಲಾನೂ ಅವ್ರ್ದೇ ಹಂತ ಅಡಿಕೆ ಗಿಡಾಿ ್ರಿಪಲ್ ಹಾಕ ಕೊಟ್ಟಿದ್ದಾರೆ ಕರೆಂಟ್ ಬಂದ್ರೆ ನೀರ್ ಆನ್ ಮಾಡ್ಕ ಹೋಗಬ ಬಿಟ್ಬಿಟ್ಟು ಆರಾಮಾಗ ತೋರ್್ದದಲ್ಲಿ ಇರ್ತಾರೆ
ಹ ನಿಮ್ ಯಜಮಾನ್ ಅವಾಗಿಂದ ಅದೇ ಕೆಲಸನ
ಇಲ್ಲ ಅವ ರು ಓವಲ್ ಬ್ಯಾಕ್ ಟೈಲರ್ ಸೂಪ್ರೈಸರ್ ಅವರು
ಹೌ
ಇವಾಗ ಇವಾಗ ಅದೆಲ್ಲಾ ಬಿಟ್ಬಿಟ್ಟು ಬಂದು ಲಾಸ್ ಆಗಿ ಈ ಜಿ ಎಸ್ ಟಿ ಬಂತ ಇ ತಲ ಆವಾಗ ದುಡ್ಡ ಒಂದು ಅ ಒಂದು ಇಪ್ಪತ್ತು ಲಕ್ಷ ಮೂವತ್ ಲಕ್ಷ ತಲೆಮಾಲ ಹಾಕೊಂಡು ಹ ಆಮೇಲೆ ಮ್ಯಾರೇಜ್ ಮಾಡ್ಕ ಕೊಂಡದ್ದು
ಆಮೇಲ್ ಮದ್ವೆ ಆಗಿರೋದ
ಅ ಇದ ದುಡ್ನೆಲ್ಲಾ ಹಾಲ್ ಮಾಡ್ಬಿಟ್ಟ್ದು ಪಾರಟ್ನರಗಕಿ ಅವ ಜಿ ಎಸ್ ಟ ಬಂತು ಅಂತ ಜೊತೆಲಿ ಪಾರ್ಟ್ನರ್ ಹಾಕಿದವ್ನು ಹಾರ್ಟ್ ಅಟ್ಯಾಕ್ ಆಗಸತ್ ಹೋದ ಇನ್ನು ಯಾರತ್ರ ಹೋಗ ಕೇಳೋದು ದುಡ್ಡು ಅನ್ಬಿಟ್ಟ ಆಮೇಲೆ ಮ್ಯಾರಾಜ್ ಇದ್ ಮಾಡ್ಕೊಂಡು ಸುಮ್ಮನೆ ಇದೀವಿ ಇದ್ವಿ ಸ್ವಲ್ಪ ದಿನ ತಿರ್ಪೂರಲ್ಲಿ ಇದ್ವಿ ಒಂದ್ ವರ್ಷ
ಹಾ ಹ
ಜ ಆಮೇಲೆ ನಾನನ್ ಪ್ರೆಗ್ನೆಂಟ್ ಆದ್ನಲ್ಲಾ ಬಂದು ನಾನು ಅತ್ತೆ ಮೌನ ಹತ್ರ ಸೇರ್ಕೊಂಡೆ ಅವರು ಹೋಗಿ ಈ ಕೆಲಸ ಮಾಡ್ತಾ ಇದ್ರು
ಸರಿ ಸರಿ ಹ
ಅಂತ ಅವ್ರೊಂದ್ ಕಡೆ ನಾವವು ಅಂದ್ಬಿಟ್ಟು ಒಂದೇ ಜಾಗ ಸೇ
ಹ್ಮ್
ಯಕೊಂಡ ಇನ್ನೇನಂದನಿವ್ರೆ ಹಾ ಸರಿ ಆಯ್ತು ಹಾ ಸರಿ ಸರಿ ಪಾಪುಗಿ ಪು ಎತ್ತತ
ಹಾ ಹಬ